ಇದೀರಾ
ಅಲ್ಲ ಸುಮ್ಮನೆ ನಮ್ಮ ಮ್ಯಾಳಿಗೆ ಮೇಲೆ ನಿಂತಿದೆ ನೋಡ
ಹೌದಾ ಊಟ ಆಯ್ತಾ.
ಆಯ್ತು ಆಕಾಶವ್ರೆ ನಿಮ್ಮದು ಆಯ್ತಾ.
ಹಾ ನಮ್ದು ಆಯ್ತು ನೋಡಿ ಏನ್ ಮಾಡಿದೀರಾ ಊಟಕ್ಕೆ ನೀವು.
ನಾವು ಇವತ್ತು ಮಧ್ಯಾಹ್ನನೇ.
ಪಾನಿಪುರಿ ಹೌದಾ. ಹ್ಮ್ ನಿಮಗೆ ಆ. ಸ ಇವರು ಗೊತ್ತಾ ನಿಮ್ಗೆ.
ಯಾರು.
ಸುಭಾಷ್ ಚಂದ್ರ ಬೋಸ್ ಅವರು.
ಹಾ ಗೊತ್ತಲ್ಲ.
ಹೌದಾ. ಅವರ ಬಗ್ಗೆ ನಾನು ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ ಕೇಳಿಸಿಕೊಳ್ಳಿ.
ಹಾ ಹೇಳಿ.
ಸುಭಾಷ್ ಚಂದ್ರ ಬೋಸ್ರು ಬಂಗಾಳ ದೇಶದ. ಬ ಬಂಗಾಳ ಎಂಬ ಗ್ರಾ ಬಂಗಾಳದ ರಾಜ್ಯದಲ್ಲಿ ಅಂದರೆ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ ಹಾ. ಕೋಲ್ಕತ್ತಾದಲ್ಲಿ ಜನಿಸಿದ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಸಣ್ಣ ವಯಸ್ಸರಿನಿಂದಲೆ ಅವರಿಗೆ ಪೊಲೀಸ್ ಆಗಬೇಕೆಂಬ ಕನಸು ಇರುತ್ತದೆ. ಚಂದ್ರಶೇಖರ ಅವರೇ.
ನೀವು ಮಾತಾಡೋದು ನಮಗೆಲ್ಲಾ ಕೇಳ್ತಿದೆ.
ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಎಲ್ಲ ಮತ್ತೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು ನಿಮ್ಗೆ ಕೇಳಿಸ್ತಿದೆ ಅಂತ.
ಇಲ್ಲ ನಮಗೆ ಕೇಳುತ್ತಿದೆ ನೀವು ಹೇಳುತ್ತಿದ್ದರಲ್ಲ ಅದಕ್ಕೆ ಅದರ ಬಗ್ಗೆ ನಾವು. ಕುತೂಹಲದಿಂದ ಕೇಳುತ್ತಿದ್ದೇವೆ ಅದಕ್ಕೆ ನಾವು ಏನು ಮಾತನಾಡಲು ಸ್ ಸಾಧ್ಯವಾಗಲಿಲ್ಲ.
ಸ್ವಲ್ಪ ಹಾಗೆ ರೆಸ್ಪಾನ್ಸ್ ಮಾಡ್ತಾ ಇರಿ ಅಂದ್ರೇನೆ ಸಹ ನಮಗೂ ಹೇಳೋದಕ್ ಕ್ಕೆ ಸ್ವಲ್ಪ ಆ. ಇ ಇದು ಬರ ಉ ಉಮ್ಮಸ್ಸು ಬರುತ್ತದೆ.
ಹ ಸಕತಾಗ್ ಹೇಳಿ ಆಕಾಶ್ ಅವ್ರೆ.
ಏಳಂದಿ ಸುಭಾಷ್ ಚಂದ್ರ ಬೋಸ್. ಅವ್ರು ಕೋಲ್ಕತಾ ರಾಜ್ಯದಲ್ಲಿ ಜನಿಸುತ್ತಾರೆ ಅವರಿಗೆ ಬಾಲ್ಯ ವಯಸ್ ನಿಂದಲೆ ಅವರಿಗೆ ಹೋಲೀಸ್ ಆಗಬೇಕೆಂಬ ಒಂದು ಕನಸಿರುತ್ತದೆ. ಅವರು ಪೊಲೀಸ್ ಆಗಬೇಕೆಂದು ತಮ್ಮ ಆ ಇದು ಏನಂದ್ರೆ ಅವರ. ತಂದೆಯವರು ಲಾಯರ್ ಆಗಿರುತ್ತಾರೆ. ಅವರ ತಂದೆಯವರು ತುಂಬಾ ಶ್ರೀಮಂತರವರು ಆದ ಕಾರಣದಿಂದ. ಅವರು ತಂದೆಯವರು ಯಾರಮ ಅವರು ಅವರ ಮಕ್ಕಳ. ಸುಭಾಷ್ ಚಂದ್ರ ಬೋಸ್ ಅವರನ್ನು. ಬಡ ಮಕ್ಕಳ ಜೊತೆ ಬೆರೆಯಲ್ಲೂ ಒಟ್ಟೆ ಬಿಡುತ್ತಿರಲಿಲ್ಲ. ಗೊತ್ತಾ ನಿಮ್ಗೆ ಅದು.
ಹಾ ಗೊತ್ತು ಆಕಾಶ್ ಅವ್ರೆ.
ಹ್ಮ್ ಒಟ್ಟೆ ಬೆಳೆ ಬೆಳೆ ಬೆ ಬೆಳೆಯಲು ಒಟ್ಟೆ ಬಿಡುತ್ತಿಲ್ಲ. ಆಗ ಅವ್ರು ಏನು ಮಾಡುತ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಶಾಲೆಯಲ್ಲಿ. ತುಂಬಾ ಚೆನ್ನಾಗಿ ಓದುತ್ತಿದ್ದನ್ನು. ಕಂಡ ಶಿಕ್ಷಕರು ಸುಭಾಷ್ ಚಂದ್ರ ಬೋಸ್ ನೀನು ತುಂಬಾ ಚೆನ್ನಾಗಿ ಓದ ತಿದಿಯ ಇದೇ ರೀತಿ ನೀನು ಓದುತ್ತಾ ಹೋದರೆ ನಿಮ್ಮ ತಂದೆಯಾಗೆ ನೀನು ಕೂಡ ಒಂದು ಒಬ್ಬ ಶ್ರೇಷ್ಠವಾದ ಮತ್ತೆ ಅತ್ಯುತ್ತಮ ತವಾದ ವಕೀಲರನ್ನಾಗಿರ ಹೊರಬ ಹೊರ ಹೊಮ್ಮು ತಿಯ ಎಂದು ಶಾಲೆಯ ಶಿಕ್ಷಕರು ಸುಭಾಷ್ ಚಂದ್ರ ಬೋಸ್ ಅರ್ರಿಗೆ ಹೇಳುತ್ತಾರೆ ಹ್ಮ್ ಅಲೋ
ಹಾ ಹೇಳಿ ಆಕಾಶ ಅವರೆ ಕೇಳ್ತಾ ಇದ್ದೆ
ಹ ಕೇಳ್ತಾ ಇದೆ ಅಲ್ಲ ಆಗ ಆಗ ಹಾಗೆಂದು ಶಿಕ್ಷಕರು ಹೇಳಿದನ್ನು ಚಂದ್ರಶೇಖರ್ ಚಂದ್ರಶೇಖರ್ ಅವ್ರೇ ಹಾಗೆಂದು ಟೀಚರ್ ಅವರು ಟೀಚರ್ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ರು ಆಗಲಿ ಮೇ
ಏನು ನಿಮಗೆ ತಿಳಿದಿದೆಯ ಸುಭಾಷ್ ಚಂದ್ರ ಬೋಸ್ ಅವರ ಮೊದಲ ಹೆಸರನ್ನು ಮೊದಲ ಹೆಸರ ಏನು ಸುಭಾಚ್ ಹ್ಮ್ ಅವರಿಗೆ ಚಂದ.. ಚಂದ್ರಶೇಖರ್ ಎಂಬ ಗುರುಗಳು ಇದ್ದಾರೆ ಅದು ನಿಮಗೆ ಗೊತ್ತೇ
ಓ ಚಂದ್ರಶೇಖರ್ ಎಂಬ ಗುರುಗಳು ಅವರಿಗೆ ಚಂದ್ರಶೇಖರ್ ಎಂಬ ಗುರುಗರು ಅವ್ರು ಏಕೆ ಇಷ್ಟ ಅಂದರೆ ಚಂದ್ರಶೇಖರ್ ಎಂಬ ಗುರುಗಳೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಹೇಗೆ ಬೆಳಬೇಕು ಕು ಎಲ್ಲಾ ಹೇಗೆ ದೊಡ್ಡವರ ಜೊತೆ ಹೇಗೆ ಮಾತನಾಡಬೇಕು ಅದನ್ನೆಲ್ಲಾ ಚೆನ್ನಾಗಿ ಹೇಳಕೊಟ್ಟಿರುತ್ತಾರೆ ಆದ ಕಾರಣದಿಂದ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಚಂದ್ರಶೇಖರ ಎಂಬ ಗುರುಗಳು ತುಂಬಾ ಇಷ್ಟ ನೋಡಿ
ಅದೇ ಕಾರಣದಿಂದ ಅವರಿಗೆ ಶುಭಾಷ ಇನ್ನು ಹೆಸರನ್ನು ಸಹಿದ್ ಮತ್ ಅವರಿಗೆ ಚಂದ್ರಶೇಖರ್ ಎಂಬ ಗುರುಗಳ ಹೆಸರನ್ನು ಹಾಡು ಎರಡು ಒಟ್ಟಿಗೆ ಸೇರಿಸಿ ಶುಭಾಶ್ ಚಂದ್ರ ಬೋಸ್ ಎಂದು ನಾಮಕರಣ ಮರುನಾಮ ಕಾರಣ ಮಾಡಿದ್ದಾರೆ ಎಂದು ನಮಗೆ ಸ್ವಲ್ಪ ಮಾಹಿತಿ ಬಂದಿದೆ ಆಕಾಶ್ ಅವರೆ
ಹ ಹೌದು ಮತ್ತೆ ನಿಮ್ಗೆ ಇವರು ಗೊತ್ತಲ್ಲ ಗಾಂಧೀಜಿಯವರು ಹಾ
ಅವರ ಬಗ್ಗೆ ನಮಗೆ ಮಾತಾನಾಡಲು ಅಷ್ಟು ಇಷ್ಟ ಇಲ್ಲ ಯಾ ಹ್ಮ
ಅವರು ಗಾಂಧೀಜಿ ಅವರನ್ನು ಕೊಲೆ ಮಾಡಿದ್ದು ಯಾರು ಗೊತ್ತಲ್ಲ ನಿಮಗೆ
ಹ್ಮ ಹ ಅವರ ಬಗ್ಗೆ ನಮಗೆ ತುಂಬಾನೇ ಹೆಮ್ಮೆ ಇದೆ ಯಾಕಂದ್ರೆ ಅವರು ನಮಗೆ ಬಾಳ ಆತ್ಮೀಯ ನಮಗೆ ಅವರು ಇನ್ಸ್ಪೆ ಅವ್ರು ನಮಗೆ ಇನ್ಸ್ಪೆಷಲ್ ಅಂತ ಇದ್ದಂತೆ ನಾ ತು ರಾಮ್ ಗೋಡಸ
ಹಾ ನಾಡಸರಾಮ್ ಗೋಡ್ಸೆ ಅವರನ್ನು ಏಕೆ ಗಾಂಧೀಜಿಯವರನ್ನು ಏಕೆ ಕೊಳ್ಳುತ್ತಾರೆ ಅಂದರೆ ಅವರು ಬರ ಒಂದೇ ಜಾತಿಗೆ ಸೀಮಿತ ಪೆ ಮಾಡುತ್ತಾರೆ ಎಲ್ಲರನ್ನು ನೋಡಿ ಆಗಿನ ಕಾಲದಲ್ಲಿ ವಾಶುಪುಷ್ತೆ ಇಂದ ವಾ ಬಹಳ ಹಿಂದೆ ಉಳಿದ ಜಾತಿಗಳಿಗಗೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತಾರೆ ಯಾ ಕಾಯ್ದ ಅಂದರೆ ಎಲ್ಲರಿಗೂ ಒಂದೇ ಸಮಾನತೆಯಿಂದ ಹಕ್ಕು ಚಲಾಯಿಸುವ ಒಂದು ಕಾಯ್ದೆಯನ್ನು ಜಾರಿಗೆ ತಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಅದನ್ನು ಗಾಂಧೀಜಿ ಅವರು ಏನು ಮಾಡುತ್ತಾರೆ ಅಂದರೆ ಈ ಕಾಯ್ದೆಯನ್ನು ನಾ ನಾನು ಒಪ್ಪುದಿಲ್ಲ ಎಂದು ಅವರೂ ಕಚೇರಿಯಲ್ಲಿ ಸ್ ಉಪ್ಪಿನ ಸತ್ತ್
ಹೌದು ಆಕಾಶ ಅವರೆ ಆದ್ರೂ ಬಗ್ಗೆ ನಂಗೂ ಗೊತ್ತಿದೆ ಸಹಾ
ಹ್ಮ ಹ ಉಪ್ಪಿನ ಸತ್ಯಾಗ್ರಹವನ್ನು ಹಾ ಪೊಲೀಸ್ ಸ್ಟೇಷನ್ ಅಲ್ಲೇ ಕೂಡುತ್ತಾರೆ ಆವಾಗ ಗಾಂಧೀಜಿಯವರು ಗಾಂಧೀಜಿ. ಜವರಾಜನ್ ತೆಗೆ ಇರುವಂತ ಅಭಿಮಾನಿಗಳು ಅಂದರೆ ಅವರ ಜೊತೆ ಇರುತ್ತಾರೆ ನೋಡಿ.
ಹ್ಮ್ ಹೌದು ಆಕಾಶ್ ಅವ್ರೆ.
ಹ್ಮ್ ಹ ಅವ್ರಿಗೆ ಏನು ಹೇಳುತ್ತಾರೆ ಅಂದರೆ ದಲಿತರ ಮನೆಗಳ ಮೇಲೆ ಬೆಂಕ್ ಕೆಯನ್ನು ಹಚ್ಚಿ ಆವಾಗ ಆದರೂ ನಮಗೆ. ಇದರ ಕಾಯ್ದೆಯನ್ನು ಅವರು ಹಿಂದು ಪಡೆಯುತ್ತಾರೆ ಎಂದು ಹೇಳುತ್ತಾರೆ ಅದು ದಲಿತ್ ತರ ಮನೆಯ ಮೇಲೆ ಏನು ಮಾಡುತ್ತಾರೆ ಅಂದರೆ ಬೆಂಕಿಯನ್ನು ಹಚ್ಚುತ್ತಾರೆ ಅದನ್ನು ನೋಡಿದ ಡಾ ಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡುತ್ ತೆರೆ ಅಂದರೆ ಗಾಂಧೀಜಿ ಅವರ ಹತ್ತಿರ ಹೋಗಿ ಗಾಂಧೀಜಿ ಅವರಿಗೆ ಮನವಿ ಮಾಡುತ್ತಾರೆ. ನಾನು ಈ ಕಾಯ್ದೆಯನ್ನು ಹಿಂದು ಪಡೆಯುತ್ತೇನೆ ನೀವು ಇದನ್ನು ಸತ್ ಪ್ಪಿನ ಸತ್ಯಾಗರವನ್ನು ಇಲ್ಲಿಗೆ ನಿಲ್ಲಿಸಿ ಎಂದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳ್ತತ್ತಾರೆ ನೋಡಿ.
ಹೌದು ಅಕಾಶ್ ಅವ್ರ ಅದಕ್ಕೆ ಇದನ್ನು ನಾ ನಾತರಾಮ್ ಗೋಡಿಸೆ ಅವರು ಗಾಂಧೀಜಿಯರನ್ನು ಕೊಲ್ಲಲು ಕಾರಣವೇನೆಂದು ನಿಮಗೆ ತಿಳಿದಿದೆಯೇ.
ಹೌದು ತಿಳಿದಿದೆ ಯದಕ್ಕೆ ಅಂದರೆ ನ ನರಸರಾಮ್ ಗೋಡಸೆ ಅವರು ಯದಕ್ಕೆ ಮಾ ತ್ಮ ಗಾಂಧೀಜಿಯವರನ್ನು ಕೊಲ್ಲುತ್ತಾರೆ ಎಂದರೆ. ಗಾಂಧೀಜಿ ಗಾಂಧೀಜಿ ಅವರು ಏನು ಮಾಡುತ್ತಾರೆ ಅಂದರೆ. ಅವರಿಗೆ ಇಷ್ಟವಿಲ್ಲದ ಕೆಲಸವ ನಡಸ್ ನಡಸ್ ತರಮ್ ಗೋಡಿಸಿ ಅವರಿಗೆ ಇಷ್ಟವಿರೋದಿಲ್ಲ ಅವ್ರು ಮಾಡುತ್ತಿರುವ ಈ ಕೆಲಸವನ್ನು. ಕೆಲಸಗಳು . ಹ್ಮ್ ಅದನ್ನು ಅವರು ಸಹಿಸಲಾರದೆ ಮಾತ್ ತ್ಮ ಘಾಂಧೀಜಿ ಅವರರನ್ನು ಕೊಲೆ ಮಾಡುತ್ತಾರೆ ನೋಡಿ ನಡಸ ಗೋಡ್ಸೆ ಅವರಂತವ್ರು ಇದ್ದಿದಕ್ಕೆ ನೋಡಿ ನಮಗೆ ಇಷ್ಟ ಒಂದು ಸ್ವಲ್ಪ ಆದರೂ. ಚೆನ್ನಾಗಿ ಬದುಕ್ತಾದ್ದೀವಿ ನಾವು.
ಹೌದಾ ಆಕಾಶವ್ರೆ ನೀವು ಎಷ್ಟಂದು ತಿಳಿದುಕೊಂಡಿದ್ದ ಇರಲ್ಲ ಇದು ನಿಮಗೆ ಯಾರ ಯಾರು ಹೇಳಿದಾರೆ ಇಷ್ ಟೆಲ್ಲ ನಿಮಗೆ ಹಿಂದಿನ ಕಾಲದ.
ನಮಗೆ ಸಣ್ಣ ವಯಸ್ಸಿನಿಂದಲೇ ನಮ್ಮ ತಂದೆಯವರು ಈ ಎಲ್ಲವನ್ನು ಹೇಳಿಕೊಟ್ಟಿದಾರೆ ನೋಡಿ. ಯಾವ್ ನಮ್ಮ ತಂದೆಯವರು ಯಾವಾಗ ಹೇಳಿಕ ಕೊಟ್ಟಿದಾರೆ ಎಂದರೆ ನಾವು ಹಳ್ಳಿಯಲ್ಲಿ ಬ ದುಕ್ತಾ ಇರುವ ಮಂದಿ ಹೌದಾ.
ಹೌದು ಆಕಾಶವ್ರೆ.
ಹಾ ಅವಾಗ ಬಹಳ ನಮ್ಮ ಹಳ್ಳಿಗಳಲ್ಲಿ ಕರೆಂಟುಗಳು ಹೋಗುತ್ತಿದ್ದವು. ಆ ಸಮಯದಲ್ಲಿ ನಮ್ಮ ತಂದೆಯವರು ನಮ್ಮನ್ನು ಕರೆಸಿಕೊಂಡು. ನೋಡು ಮಗನೇ ನ ಈಗ ಈ ಎಲ್ಲಾ ಕಥೆಗಳನ್ನು ಹೇಳಿದ್ದಾರೆ ನೋಡಿ ನಮಗೆ.
ಹೌದಾ ಆಕಾಶ್ ಅವ್ರೆ ನಿಮ್ಮ ತಂದೆಯವರು ಏನು ಮಾಡುತ್ತಾರೆ.
ನಮ್ಮ ತಂದೆಯವರು ಬಂದ್ಬಿಟ್ಟು. ವಕೀಲರಾಗಿ ಜೇವರ್ಗಿ ಗ್ರಾಮದ ಜೇವರ್ಗಿ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ ತ್ತಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ತಂದೆಯವರು. ವಕೀಲಮ ವಕೀಲ್ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ ನೋಡಿ.
ಹೌದಾ ಆಕಾಶ್ ಅವ್ರೆ ನೀವು ನಿಮ್ಮ ತಂದೆಯವರಿಗೆ ಕೋನೆಯ ಮಗನಾ ಅಥವಾ ಇನ್ನು ಇದಾರೆ ಹದಿನೆಂಟು ಜನ ಅದಾರ್ನೋ
ನೋಡಿ ಚಂದ್ರಶೇಖರ್ ಅವ್ರೇ ನಮ್ಮ ತಂದೆ ಅವರಿಗೆ ನಾವು ಇಬ್ಬರು ಮಕ್ಕಳು. ನಾನು ಮೊದಲನವು ಮತ್ತೆ ನಮಗೆ ನಾ ಒಬ್ಬರು ತಂಗ್
ತಂಗಿ ತಂಗಿ ಇದ್ದಾರೆ
ಹೌದು ನೋಡಿ ತಂಗಿ ಇದ್ದಾರೆ ನಮ್ಗೊ ಒಬ್ಬರು.
ಹ್ಮ್ ನಾವು ಇಬ್ಬರು ಗಂಡು ಮಕ್ಕಳೇ ಮಾಡಿದ್ದೇ.
ಇಲ್ಲ ನೋಡಿ ನಾವು ಇಬ್ಬರು ಇರೋದು. ಸೊ ಆದರಿನ ನಮಗೆ ಒಬ್ರು ತಂಗಿ ಇದ್ದಾರೆ ನೋಡಿ ನೀವು ಎಷ್ಟು ಜನ ಇದ್ದೀರಾ ಚಂದ್ರಶೇಖರ್ ಅವ್ರೆ.
ನಾವು ಆರು ಆರು ಜನ ಏಳ್ ಜನ ಇದೀವ್ರೀ ನೀವು.
ಕ
ನಾ ಇಳ ಜನ ಇದೆ ನೋಡ್ರಿ ಆಕಾಶ ಅವ್ರಿ
ಹೌದಾ ಚಂದ್ರಶೇಖರ್ ಅವ್ರೇ. ಹ್ಮ್ ಮತ್ತೆ ಏನು ಮಾಡುತ್ತಿದ್ದೀರಾ ಚಂದ್ರಶೇಖರ್ ಅವರೇ.
ಏನಿಲ್ಲ ನೋಡಿ ಆಕಾಶ್ ಅವರೇ
ರಾಹುಲ್ ಅವರು ತುಂಬಾ ಒಳ್ಳೆ ಮನುಷ್ಯ ಅವರು ಎಲ್ಲರಿಗೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ ಎಲ್ಲರ ಜೊತೆ. ರಾಹುಲ್ ಅಂತವ್ರು ನೂರಕ್ಕೆ ನೂರು ಜನ ಇರಬೇಕು ನೋಡಿ ಒಂದು ಊರಲ್ಲಿ ಆದರು. ಒಬ್ಬರು ರಾಹುಲ್ ತರ ಇರಬೇಕು.
ಅವರಿಗೆ ಮೊದಲೊಬ್ಬ ಮೊದಲಿಗೆ, ಬಂದಾಗ ಇದು ಈ ರೀತಿ ಇರಲಿಲ್ಲ ಅವಾಗು ಸ್ವಲ್ಪ. ಬೇರೆ ರೀತಿಯೇ ಇದ್ದರು ಇವಾಗ ಇವಾಗ ಅವರು ಸ್ವಲ್ಪ. ಕಾಲಕ್ರಮೇಣ ಸ್ವಲ್ಪ ಬದಲಾಗಿದ್ದಾರೆ.
ಹಾ ಹೌದು ಹೌದು ನೋಡಿ ಚಂದ್ರಶೇಖರ್ ಅವ್ರೆ ನೀವು ಏನು ಹೇಳಿ ತದ್ಯಾರ ನೂರಕ್ಕೆ ನೂರರಷ್ಟು ಸತ್ಯವಿದೆ ನೋಡಿ ಮೊದಲು ಅವರು ಯಾರ ಜೊತೆ ತನು ಕೂಡ ಬೆರಿತಾ ಇರ್ಲಿಲ್ಲ. ಅವರು ಆಯ್ತು ಅವರ ರೂಮ ಮೇಟ್ ಅಥವಾ ಮಾಲಪ್ಪ ಅವರ ಜೊತೆಯೇ ಬಹಳ ತಮೆಯನ್ನು ಕಳೆಯುತ್ತಿದ್ದರು ಬೇರೆಯವರ ವ್ಯಕ್ ಬೇರೆೆಯ ವಿದ್ಯಾರ್ಥಿಗಳ ಜೊತೆ ಅವರು ಎ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಜೊತೆ. ಅವರು ಚೆನ್ನಾಗಿ ಮಾತನಾಡುವುದು ಅವರ ಜೊತೆ ಆಟವಾಡಲು ಎಲ್ಲಾ ರೀತಿ ಎಲ್ಲಿ ಅವರು ಪಾಲ್ಗೊಳ್ಳಲು ತಾ ಇದ್ದಾರೆ ನೋಡಿ.
ಹೌದು ಅದಕ್ಕೆ ಕಾರಣವೇನೆಂದು ತಿಳಿದಿದೆಯೇ ನಿಮಗೆ ಮೊದಲಿಗೆ. ಅವರು ಬಂದಾಗ ಆ ರೀತಿ ಇರಲು.
ಅವರು ಬಂದಾಗ ಆ ರೀತಿ ಇರಲು ಏಕೆ ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗಲು ತುಂಬಾ ಸಮಯ ಬೇಕು. ತಾಗಿತ್ತಂತೆ ಯಾಕಂದ್ರೆ ಅವರು ಕೊಪ್ಪಳಿನಲ್ಲಿ ಆಯ್ತ ಕೊಪ್ಪಳಿನಲ್ಲಿ ಚೆನ್ನಾಗಿ ಓದುತ್ತಿದ್ದರು ಅವರಿಗೆ ಕೊಪ್ಪಾಳಿನ ಹೋ ಬಾಬ. ಕೊಪ್ಪಳಿನಲ್ಲಿ ಹೇಗೆ ವಾಸಿಸುತ್ತಿದ್ದರು ಹಾಗೆ ಆ ರೀತಿ ಇದ್ದರು. ಆದರೆ ಇಲ್ಲಿ ಬಂದು ಅವರು. ಎಲ್ಲ ಕ್ಲೈಮೇಟ್ ಮತ್ತೆ ವಾತಾವರಣಕ್ಕೆ ಹೊಂದಿಕೊಂಡು ಈಗ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ ನೋಡಿ.
ಹೌದಣ ಆಕಾಶ್ ಅವ್ರೆ ನಾವು ಅವಳ ಬಗ್ಗೆ. ತುಂಬಾನೇ ತೆಗೆದುಕೊಂಡಿದ್ದೇವೆ ಅವರು ಪಾ ತುಂಬಾನೇ ಒಳ್ಳೆ ವ್ಯಕ್ತಿ ಹೌದಾ. ಅದೇ ರಾಹುಲ್ ಅವರು. ರಾಹುಲ್ ಇವಗೇನೆ ರಾಹುಲ್ ಅವರು ನಿಮ್ಮ ಹತ್ರ ಇದೇ ಇದರ ಏನು.
ತ ನನಿಗ ಬಾಳ ತಲಿ
ಹು ಹು ಯಾಕ ರಾಹುಲ್ ಯಾಕ ಆಕಾಶ್ ಅವ್ರೇ.
ಅವರು ಎಷ್ಟು ಇದು ಮಾಡುತ್ತಾರೆ ನೋಡಿ ನನಗೆ ತುಂಬಾ ತಲಿಕರಾಬಾಯ್ತೆನಿ. ತ್ತವರು ನಮಗೆ ಈಗ ಇಷ್ಟೊಂದು ಸಿಟ್ಟು ಅಂಟಿದೆ ನನಗೆ ಏನ್ ಮಾಡ್ಬೇಕಂದ್ರೆ. ಜಗಳಾ ಆಡಬೇಕು ಅನಿಸ್ತಿದೆ. ಆದರ ಏನ್ ಮಾಡುತ್ತೀರ ಈಗ ಎಲ್ಲರ ಜೊತೆ ಚೆನ್ನಾಗಿ ಇರಬೇಕಂದು ನಾನು ಚೆಪ್. ಪತ ಮಾಡಿದ್ದೇನೆ ನಮ್ಮದು ನನ್ನ ಮನಸ್ಸಿಗೆ ನಾನು.
ಹೌದು ಇವಾಗ ಯಾರು ನಿಮ್ಮಗೆ ಆ ರೀತಿಯ ವರ್ತನೆ ಮಾಡ ಆಗಲು ಕಾರಣ ಯಾರು.
ನೋಡಿದರಲ್ಲ ನಾವಿಬ್ಬರು ಮಾತನಾಡುವುದನ್ನು ಎಷ್ಟು ಡಿಸ್ಟರ್ಬ್ ಮಾಡಲು ಬಯಸು ತ್ತಿದ್ದಾರೆ ಅವರು ಬಂದ.
ಅವರು ಕಾಲಕ್ರಮೇಣ ನಿಮ್ಮ ಆತ್ಮೀಯ ಸ್ನೇಹಿತನಾಗಿದ್ದಾರೆ ಎಂದು ನಾವು ತಿಳಿದ್ದೇವೆ.
ಟಕ್ ಟಕ್ ಈಗ. ಹು ಹೆ ಹಂಗಾ ಏಕ್ ಸೌ ದ್ನಾನ ಇಲ್ಲ ಲೆ ಪೌಂಡ್. ಬಕ್ ಬೇಕಂತ ಹಾ ಹೌದ ನೋಡಿ.
ನಾವು ನಾವು ಸಹಾ ಮಾತನಾಡಬೇಕು ಎಂದು. ಅವರಿಗೆ ಸ್ವಲ್ಪ ಸಮಯಗ ಕಾಲ ಇದೇ ರೀತಿಯಾಗಿ ವರ್ತನೆ. ಮಾಡಬಾರದಂದು ನೀವು ಅವರಿಗೆ ಸ್ವಲ್ಪ ತಿಳಿ ಹೇಳಿ ಆಕಾಶ ಅವರೆ. ಬೇರೆಯವರ ಮಾತನಾಡುವದು.
ನೂರ್ ಅವರು ಮನಸ್ಸಿನಿಂದ ತಗೋಬೇಕು ಆದನ್ನು ನಾವು ಹೇಳಿದರೆ ಏನು. ಪ್ರಯೋಜನ ಇಲ್ಲಾ ಅವರು ಮನಸ್ಸಿನಿಂದ ಅವರು ಮನಸ್ಸು ಮುಟ್ಟುವಂತ ಕೆಲಸ ಮಾಡ್ಬೇಕು. ಕು ನಾವು ಹೇಳಿದ್ರೆ ಅವರು ಏನು ತಗೊಳಲ್ಲಾರಳಿ ಬೈ.
ಅವರು ಎ